ಹಲೋ
ಹಲೋ
ಕೇಳಿಸತಾ ಇಲ್ವಾ
ಹಾ ಕೇಳಿಸ್ತಿದೆ ಚೆನ್ನಾಗಿದ್ದೀರಾ
ಹಾ ನಾವು ಚೆನ್ನಾಗಿದ್ದೀವಿ ನೀವು
ಹ್ಮ್ ಚೆನ್ನಾಗಿದ್ದೀನಿ ನಾಷ್ಟ ಆಯ್ತು
ಊಟ ಆಯ್ತಾ ಹಾ ಆಯ್ತು ನಿಮ್ದ
ಹ್ಮ್ ಆಯ್ತು ಏನ್ ಮಾಡ್ತಿದ್ದೀರಾ
ಹ ನಾನು ಸುಮ್ನೆ ಹಂಗೆ ಓಡಾಡ್ತಾ ಇದ್ದೆ ಹೊರಗಡೆ ವೇದರ್
ಹಾಂ ಹಾಂ
ನೀ ನೋಡ್ತಾ ಅಂತ ನೀವ್ ಏನ್ ಮಾಡ್ತಾ ಇದ್ರಿ
ನಾನು ಏನಿಲ್ಲ ಸುಮ್ನೆ ಕೂತಿದ್ದೀನಿ
ಹಾ ಹೌದಾ
ಹ್ಮ್
ಹಾ
ಮತ್ತೆ ಏನ್ ಸಮಾಚಾರ
ಏನಿಲ್ಲ ಬೆಳಗ್ಗೆಯಿಂದ ಏನೇನ್ ಮಾಡಿದ್ರಿ
ಏನಿಲ್ಲ ಆ ನಾನು ಹಾಸ್ಟೆಲಲ್ಲಿ ಇದ್ದೀನಿ ಸೊ ಅದಕ್ಕಾಗಿ ತಿಂದು ಸುಮ್ಮ್ನೆ ಮೊಬೈಲ್ ಫೋನ್ ನೋಡ್ತಿದ್ದೆ ನೀವು
ನಾನು ಅದೇ ಇನ್ನೇನ್ ಮಾಡಕಾಗುತ್ತೆ ಇವತ್ ಬೇರೆ ಹಾ ರಜಾ ಇದೆ ಏನು ಮಾಡಂಗಿಲ್ಲ ಅದೇ ಮಾಡ್ಬೇಕು ತಿನ್ನೋದು ಮಲಗೋದು ಇದ್ದನ ಅಷ್ಟೇ ಮಾಡ
ಹ್ಮ್್ಮ ನೀವು ಪುಸ್ತಕಗಳನೆಲ್ಲಾ ಓದ್ತೀರಾ
ಹಾ ಓದ್ತೀನಿ
ಹ ಹ್ಮ ಅಂದ್ರೆ ನಿಮಗೆ ಯಾವ ರೀತಿ ಪುಸ್ತಕಗಳಂದ್ರೆ ಇಷ್ಟ ಓದೋದಕ್ಕೆ
ಆ ನನ್ಗೆ ಕಾದಂಬರಿಗಳು ಅಂದ್ರೆ ತುಂಬಾ ಇಷ್ಟ ಕತೆಗಳು ಆಮೇಲೆ ಆ ಯಾವ್ದಾದ್ರು ಟಾಪಿಕ್ ಬಗ್ಗೆ
ಹ್ಮ್ ಹ್ಮ್
ಹಾ ಬರ್ದಿರುವೋಂತ ಬರಹಗಳು ಅಂದ್ರೆ ತುಂಬಾ ಇಷ್ಟ
ಹ ಹಾ
ಹಾ ನಿಂಗೆ
ನನ್ಗೆ ನೀತಿ ಕತೆಗಳು ಮತ್ತೆ ಈಗ ಅ ಅಂಬೇಡ್ಕರ್ ಪುಸ್ತಕ ಪುಸ್ತಕಗಳು ಇವಂದ್ರೆ ನನ್ಗು ತುಂಬಾ ಇಷ್ಟ ನಾನೇ ಇದು ಕೆಲವೊಂದು ಓದಿದ್ದೀನಿ ನಾನುನು ಹ್ಮ್ ಮತ್ತೆ ನೀವು ಜಾಸ್ತಿ ಇಷ್ಟಪಟ್ಟು ಓದಿರೋ ಒಂದು ಪುಸ್ತಕ ಯಾವ್ದಾದ್ರು
ಹಾ
ನಾನು ಜಾಸ್ತಿ ಓದಿರೊ ಅಂತ ಪುಸ್ತಕಾ ಅಂದ್ರೆ ಅದು ಮನಸ್ಸು ಮಾತನಾಡಿಸುವಂತ ಒಂದು ಇದೆ ಬುಕ್ಕು ಅದ್ರಲ್ಲಿ ತುಂಬಾ ಒಳ್ಳೆ ಒಳ್ಳೆ ಕಥೆಗಳು ಅಂದ್ರೆ ನಾವ್ ಅದನ್ನ ಲೈಫ್ ಅಲ್ಲಿ ಅಳವಡ ಕಂಡ್ರೆ ನಮ್ ಲೈಫ್ ನ ನಾವು ಅಂದ್ರೆ ನಮ ಬದುಕ್ನೆೇ ನಾ್ ಚೇನ್್ ಮಾಡ್ಕೊಬೋದು ಆತರ
ಹ ಹಾ ಓ ಅಂದ್ರೆ ಬದುಕನ್ನ ಬದಲಾಯಿಸುವಂತ ಪುಸ್ತಕ ಒಂದು
ಹಾ ಹಾ ಅದಕ್ಕೆ ಅರೆ ರದು ಮನಸ್ಸು ಮಾತನಾಡಿತು ಅಂತ ಅಂದು
ಹ್ಮ್ ಹ್ಮ್ ಹ್ಮ್ ಅದೆ ನಮ ಮನ್ಸಲ್ಲಿರೋ ಭಾವನೆಗಳೆಲ್ಲಾ ಮಾತನಾಡುತ್ತಿದೆ ಅಂತ ಆಯ್ತು
ಹೌದು ಹೌದು ಅದ್ರಲ್ಲಿ ತುಂಬಾ ಕತೆಗುಳ
ಅಂದ್ರೆ ಆಗಿನ ಕಾಲದಲ್ಲಿ ಪುಸ್ತಕಗಳು ಏನಕ್ಕೆ ಬರ್ದಿದು ಬರೀತಿದ್ರು ಅಂತಂದ್ರೆ ಒಬ್ಬ್ರಗೊಬ್ರ ಜೊತೆ ಸಂಭಾಷಣೆ ಮಾಡಕ್ ಕ್ಕಾಗದೆ ಅವರಲ್ಲಿರೋ ಭಾವನೆಗಳಲ್ಲೆಲ್ಲಾ ಪುಸ್ತಕದಲ್ಲಿ ಬರತಿದ್ರು
ಹೌದು ಹೌದು ಆಮೇಲೆ ನಾ ನಾನು ಓದಿರೋ ಆ ಬುಕ್ ಬಂದ್ಬಿಟ್ಟು ಮನಸ್ಸು ಮಾತನಾಡಿತು ಅದು ಇಂತ ಆ ಅವ್ರಿಗೆ ಅಂತಾನೆ ಅಲ್ಲ ಎಲ್ಲರಿಗೂ ಶೂಟ್ ಆಗುತ್ತೆ ಬಟ್ ಆದ್ರೆ ಆ ಕವಿ ಅದನ್ನ ಬರ್ತಿರೋದು ಬಂದ್ಬಿಟ್ಟು ಆಹ್ ದ್ ದ್ವಿತೀಯ ಪಿ ಯು ಓದ್ತಿರೋಂತ ವಿದ್ಯಾರ್ಥಿಗಳಿಗೆ ಅಂತ ಬರ್ದಿದ್ದಾರೆ ಹಾ ಅ ಲ್ಲಿ ಲಾಸ್ಟ್ ಆಫ್ ದ ಬುಕ್ ಅಲ್ಲಿ ಅವರು ಅದು ಒಂದು ಒಂದು ಪುಟದಲ್ಲಿ ಅವ್ರು ಬರ್ದಿದ್ದಾರೆ ಪಿಯು ಮಕ್ಕಳಿಗೆ ತುಂಬಾ ಅಳವಡಿಸುದಾಗುತ್ತೆ ಅಂತ ಅದು ಯಾಕೆ ಯಾಕಂದ್ರೆ ಅವರು ಪಿಯು ಒಳಗಡೆ ಹ ಅವ್ರ ಅವ್ರ ಐಡ್ಸೆ ಒನ್ ಹೇಜ್ ಅದು
ಹ್ಮ್ ಹೌದೌದು
ಅದು ಬ್ಯಾಲೆನ್ಸಿಂಗ್ ಏಜ್ ಅದು ಇಟ್ ಮೀನ್ಸ್ ಅದು ಬ್ಯಾಲೆನ್ಸಿಂಗ್ ಏಜ್ ಇರುತ್ತೆ ಅದು ಅವ್ರಿಗೆ ಹೆಂಗೆ ಏನು ಅಂತ ಅರ್ಥ ಆಗಲ್ಲ
ಹ ಹೌದೌದು ಸೊ ಅವ್ರಗೋಸ್ಕರ
ಹಾ ಹ ಅವ್ರಗೋಸ್ಕರ ಅಂತಾನೇ ಬರ್ದಿರೋದು ಅದ್ರಲ್ಲಿ ಒಂದೊಂದು ಕಥಗಳನ್ನು ಕೂಡ ಅವ್ರವರು ಹೆಂ ಹೆಂಗೆ ಅವ್ರವ ಲೈಫ್ ಅಲ್ಲಿ ಲೀಡ್ ಮಾಡ್ಬೇಕು ಅವ್ರವರು ಜೀವನ ಹೆಂಂಗಗೆಂಗ ನೋಡ್ಕೋಬೇಕು ಅನ್ನೋದ್ರು ಬಗ್ಗೆ ತಿಂಕ್ ಮಾಡಬೇಕು
ದೇಶ ಸುತ್ತಿ ಅಂದ್ರೆ ಸುತ್ತಬೇಕು ಕೋಶನ ಓದಿ ನೋಡ್ಬೇಕು ಅಂತ
ಹಾ ಹಾ ಹಾ ಹೌದು ಹೌದು
ಹ್ಮ್ ಅಂದ್ರೆ ನಮಗಿರೋ ಜ್ಞಾನದ ಅಂದ್ರೆ ನಮಗೆ ಎಲ್ಲಾ ಜ್ಞಾನ ಬಗ್ಗೆ ಎಲ್ಲ ತಿಳ್ಕೊಂಬಹುದು ನಮಗೆ ಎಷ್ಟು ಜ್ಞಾನ ಇದೆಯ ಅದನ್ನ ನಮಗ್ ಇತರರಿಗೂ ಕೂಡ ಹೇಳ್ಬೋದು ಅಂದ್ರೆ ಈಗ ನೀ ನೀವು ಓದಿದೀರಾ ಈ ಪುಸ್ತಕನ ಸೊ ಇದ್ರ ಬಗ್ಗೆ ಗ ಹೇಳ್ತಿದ್ದೀರಾ ಅಲ್ವಾ ಆತರ ನಿಮಗ ಅದ್ರ ಬಗ್ಗೆ ಏನೋ ಒಂದ್ ಸ್ವಲ್ಪ ತಿಳ್ಕೊಂಡಿದ್ರೆನೆ ತಾನೆ ನೀವು ಹೇಳಕ್ಾಗೋದು ಅಂದ್ರೆ ತುಂಬಾ ಭಾವ ಮನೆಗಳೆ ಒಳ್ಗೊಂಡಿರುತ್ತೆ
ಹೌದು ಹೌದು ಅಷ್ಟಿಂದಲೇ ಹೇಳಲ್ಲ ಯಾರು
ಹ ಹೌದೌದು ಈಗ ಪುಸ್ತಕಗಳು ಓದೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಏಕಾಗ್ರತೆ ಅನ್ನೋದು ಬೆಳ್ಕೊ್ಬಿಡುತ್ತೆ ನಾವ್ ಅದನ್ನೇ ರೂಢಿಸ್ಕೊಂಡ್ ಹೋಗ್ಬಿಡ್ತೇವಿ ಈಗ ಅದನ್ನ ರೂಢಿಸ್ಕೊಂಡ್ ಹೋಗಿ ನಮಗೆ ರೂಡ್ಸ್ಕೊಂಡ್ ಹೋಗ್ತಾ ಇದ್ರೆ ಈಗ ನಾವು ಶಾಲಾ ಕಾಲೇಜಲ್ಲಲ್ಲೂ ಅಷ್ಟೇ ಬೇರೆ ಪುಸ್ತಕಗಳನ್ನ ಓದ್ಬೇಕು ಯಾದ್ರೂನು ನಮೀಗ ಅದು ತುಂಬಾ ಸುಲಭ ಅನ್ಸುತ್ತೆ
ಆಮೇಲೆ ಮತ್ತೆ ಇನ್ನೊಂದ ಏನಂದ್ರೆ ನಾನು ಒಬ್ಬಳೆ ನನಗೆ ಮತ್ತೆ ನನಗೆ ಬೇಜಾರ ಅದವ ಯಾವಾಗ್ಲೂ ಇನ್ನೊಂದು ಏನೋ ಹಂಗೆ ಸುಮ್ಮೆ ಟೈಮ್ ಇದ್ದಾವ ಫೋನ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ದ ಟೈಮ್ಲ್ಲಿ ನಾವೆಲ್ಲಾ ನಾ ಓದ್ತೀನಿ ನಾನು
ಹ್ಮ್ ಹ್ಮ್
ಕತೆೆಗಳನ್ನ ಓದ್ತೀನಿ ಅದು ಮೈಂಡ್ ಅಂದ್ರೆ ತಲೆನ ತಲೆ ಸರಿ ಮಾಡುತ್ತಲ್ಲ ಇಕ್ಕಾ
ಹ್ಮ್
ಹ್ಮ ನನಗೆ ತುಂಬಾ ಅದ್ರಲ್ಲಿರೋ ಟಾಪಿಕ್ಸ್ ತುಂಬಾನೇ ಇಷ್ಟಾ ಆ ಬುಕ್ ನಾನ್ ತುಂಬಾನೇ ಓದಿದ್ದೀನಿ ಒಂದನ್ ಟ್ವೆಂಟಿ ಕಥಗಳು ಏನೋ ಓದಿದ್ದೀನಿ ಒ ಮೈ ಕತೆೆನೂ ಇದೆ ಇಲ್ಲ ಅಂತ ಅಲ್ಲ ಚನ್ನಾಗಿದೆ
ಮೆ ಬೇಜಾನ್ ಅಂದ್ರೆ ಅವ್ರಗೆ ಬೇಕಾಗಿರೋ ಇದು ಲ್ಯಾಂಗ್ವೇಜಸ್ ಅಲ್ಲಿ ಬರೆದಿರ್ದಾರಲ್ಲ
ಹ
ಅಂದ್ರೆ ಅವ್ರಗೆ ಬೇಕಾಗಿರೋ ಲ್ಯಾಂಗ್ವೇಜಸಸ್ ಎಲ್ಲಲ್ಲಾ ಬರ್ದಿದ್ದಾರೆ ಈಗ ಅವ್ರಗ್ ಬೇಕಾಗಿರೋ ಭಾಷೆಗಳಲ್ಲಿ ಬರ್ದಿದ್ದಾರೆ ಈಗ ಕನ್ನಡ ಭಾಷೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಉರ್ದು ಹಿಂದಿ ಭಾಷೆಯಲ್ಲಿ ಇತರ ಇತರ ಭಾಷೆಲ್ಲೆಲ್ಲ ಬರೆದಿದ್ದಾರೆ
ಹೌ ಹಾ ಹೌದ ಹೌದು ನಾಮಿಗೆ ಅಂತಾನೆ ಅಯ್ಯೋ ಆ ಭಾಷೆಯಲ್ಲ ಇದೆ ಅಂತ ಅಂತ ಅಂದು ನಾವು ತಲೆ ಕೆಡಿಸಕೋಣ ಅಂತ ಅವಶ್ಯಕತೆನ ಇಲ್ಲ ಹ ಮತ್ತೆ
ಹ
ನಮ್ಗೆ ಇವಾಗ ಆ ಬುಕ್ ಬಗ್ಗೆ ಗೊತ್ತಿರುತ್ತೆ ಆ ಬುಕ್ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಗೊತ್ತೇ ಇರುತ್ತೆ ಹ ಆದ್ರೆ ಅದು ಅದು ನಮ್ ಬರಲ್ಲ ಹೋದ ಅಯ್ಯೋ ಆ ಭಾಷೆಯಲ್ಲಿ ಇದೆಯಲ್ಲ ಅಂತ ತಲೆ ಕೆಡಿಸಕೋ ಅಂತ ಅವಶ್ಯಕತೆನೂ ಇರಲ್ಲ ಇವಾಗಿನ ಕಾಲದಲ್ಲಿ ತಾಂತ್ರಿಕ ಅನ್ನೋ ತುಂಬಾ ಬೆಳೆದಿದೆ ಸೊ ನಾವ್ ಅದನ್ನ ನಾವ ಅದನ್ನ ಟ್ರಾನ್ಸ್ಲೇಟ್ ಕೂಡ ಅಂದ್ರೆ ಬದಲಾವಣೆ ಕೂಡ ಮಾಡ್ವಿ ಹಕೋಬಹುದು ನಮಗೆ ಯಾವ ಯಾವ ಯಾವ ಲ್ಯಾಂಗ್ವೇಜ್ಗೆ ಬೇಕ ಬೇಕು ಯಾವ ಯಾವ ಬಾಷೆಗೆ ಬೇಕು ಹಾಗೆ ಬದಲಾವಣೆ ಮಾಡ್ಕೊಂಡು ಕೂಡ ನಾವು ಎಷ್ಟೊಂದು ಒಳ್ಳೆ ಆ ಒಳ್ಳೆದನ ಕಲ್ಯೋ ಅಂತ ಇದು ಇರುತ್ತೆ
ಹ ತುಂಬಾ ಇದೆ ಅಂದ್ರೆ ಸಾಂಸ್ಕೃತಿಕ ಬಗ್ಗೆ ಹೇಳಿರೋದು ಈಗ ತುಂಬಾ ಕಡೆ ಅಂದ್ರೆ ಓ ನಮ ಪೀಳಿಗೆ ಅಂದ್ರೆ ಹಿಂದಿನ ಪೀಳಿಗೆಯಲ್ಲಿ ಆ ಮಹಾಭಾರತ ಮತ್ತೆ ರಾಮಾಯಣ
ಹ ಆಮೇಲೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಂತಹ ಪುಸ್ತಕಗಳು ಕೂಡ ಇರ್ತವೆ ಆಯುರ್ವೇದ ಸಂಬಂಧಪಟ್ಟಿದ್ದಂಥದ್ದು ಅವೆಲ್ಲವೂ ಕೂಡ ಇದ್ದಾವೆ ಪರಿಸರ ಕ್ಕೆ ಸಂಬಂಧಪಟ್ಟಿದ್ದು ಅವೆಲ್ಲವೂ ಕೂಡ ಇದ್ದಾವೆಲ್ಲ ಹಾ ಹೌದು ಹೌದು ಒಂದೊಂದು ಪ್ರಾಣಿಗಳ ಬಗ್ಗೆನು ಕೂಡ ಒಂದೊಂದು ಪುಸ್ತಕಗಳು ಒಂದೊಂದು ಪಕ್ಷಿಗಳ ಬಗ್ಗೆನ ಒಂದೊಂದು ಪುಸ್ತಕಗಳು ಹ ಆರು ಹ ಹ ಪ್ಲೇಸ್ ಅಂದ್ರ ಒಂದು ಜಾಗದ ಬಗ್ಗೆ ಸ್ಥಳದ ಬಗ್ಗೆ ಎಲ್ಲಾನು ಬರುತ್ತೆ ಹಾ
ಅದೇ ಈಗ ಪುಸ್ತಕಗಳು ಏನಾಗಿದೆ ಅಂತಂದ್ರೆ ನಮ್ ಬದುಕಿಗೆ ಒಂಥರ ದಾರಿ ದೀಪ ಇದ್ದಂಗೆ ಅಂದ್ರೆ ನಾವ್ ಅದನ್ನ ತುಂಬಾ ಕಲಿಬೋದು ಅದ್ರ ಓದೋದ್ರಿಂದ ಆಹ
ಇದನ್ನ ಅಳವಡಿಸಕೊಂಡ್ರೆ ಅದು ನಮ್ಮ ಬದುಕಿಗೆ ದಾರಿದೀಪ ಆಗಿರುತ್ತದೆ ಹಾ ಹ ನಾವ್ ಅದೆಲ್ಲ ಚೆನ್ನಾಗ ಅದ್ರಲ್ಲಿ ಇರೋದ್ ಓದಿ ಸುಮ್ನೆ ಬಿಟ್ರೆ ಅದೇನು ಆಗ್ತ ಬಟ್ ಅದನ್ನ ನಾವು ತುಂಬಾ ಚೆನ್ನಾಗಿ ಆಳವಾಡವಿ
ಕೊಂಡ್ಬ ಬಿಡ್ಬೇಕು ಹವ್ಯಾಸ ಮಾಡ್ಕೊಂಡು ನಮಗ ಅದೊಂಥರ ಏಕಾಗ್ರತೆ ಅನ್ನೋದು ಬೆಳೆಯುತ್ತೆ ಅದ್ರಿಂದ
ಮತ್ತೆ ಇನ್ನೊಂದ ನಂದ್ರೆ ಇವಾಗ ಆಹ ಸ್ವಲ್ಪ ದಿನಗಳ ಹಿಂದೆ ರವಿ ಬೆಡಗೆ ಅವರು ಒಂದ್ ಬುಕ್ ನ ಬರ್ತಿದ್ವಿ ಆ ಹೇಳಿ ಹೋಗು ಕಾರಣ ಅಂತ ಅದು ತುಂಬಾ ಫೇಮಸ್ ಅಂದ್ರೆ ತುಂಬಾನೇ ತುಂಬಾನೇ
ಅಭಿವೃದ್ಧಿ ಆಗಿದೆ ಅದು ಹೌದು
ಆ ಆಮೇಲೆ ಮತ್ತೆ ಇನ್ನೊಂದ ಏನಂದ್ರೆ ಅದು ತುಂಬಾ ಅಭಿವೃದ್ಧಿ ಆಗಿದೆ ಅದ್ರ ಕಾಸ್ಟ್ ಬೇರೆ ಜಾಸ್ತಿ ಅದ್ರದ್ದು ದುಡ್ಡು ಬೇರೆ ಜಾಸ್ತಿ ಇತ್ತು ಯಾರಿಗೂ ತಗೋಳಕ್ ಆಗಲ್ಲ ಅಂತ ಆ ಲಕ್ ಬೇರೆ ಬೇರೆ ಅದರಲ್ಲಿ ಏನೇನೋ ಮಾಡಿಬಿಟ್ಟು ಪೇಜಸ್ ಅ ಪುಟಗಳನೆೆಲ್ಲ ಕಡಿಮೆ ಮಾಡ್ಬಿಟ್ಟು
ಹಾ ಮಾರಾಟ ಮಾಡಿದಾದ್ರೆ ಹಾ ಈ ವಿಷಯನ್ ನನ್ಗೂ ಅ ಅದ್ರ ಬಗ್ಗೆ ಅಷ್ಟು ತಿಳಿದಿರಿಲ್ಲ ಬಟ್ ಈ ತರ ಮಾರಾಟ ಎಲ್ಲ ಆಗ್ತಿದೆ ಅನ್ನೋದು ಗೊತ್ತಿತ್ತು
ಹೌದು ಅವರು ಅವರು ದಾಖಲಾತಿ ಎಲ್ಲಾ ಮಾಡಿ ದೂರೆಲ್ಲ ಕೊಡ್ ಹ ಎಲ್ಲ ಆಗಿತ್ತು
ಹ್ಮ ಹ್ಮ
ಹ್ಮ ಅಂತ ಪ್ರಬಂಧ ರೈಟರ್ಸ್ಗಳನ್ನ ವರಹ ಗ್ರಾಮಲ್ಲ
ಹಾಳ್ ಮಾಡಕೆ ಅಂತಾನೇ ಇರ್ತಾರೆ
ಹ್ಮ್ ಕೆಲವರು ಇರ್ತಾರೆ ಏನು ಮಾಡಕ್ಕ ಆಗಲ್ಲ
ಬಟ್ ಅವರಿಗೆ ಅವ ಅದು ಅವರಿಗೆ ಅದು ಅ ಆ ದುಡ್ಡನ್ನ ಗಳಿಸಸ್ಕೊಂಡ್ ಕೊಡ ಅಂತ ಆಪ್ಷನ್ ಆಗ ಒಂದು ದಾರಿ ಆಗಿದೆ ಅಷ್ಟೇ
ಹೌದೌದು ಮತ್ತೆ ನೀವು ರಾಮಾಯಣ ಮ ಮತ್ತೆ ಮಹಾಭಾರತ ಪುಸ್ತಕ ಓದಿದೀರಾ
ಇಲ್ಲ ನಾ ಪುಸ್ತಕ ಏನು ಓದಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ರಾಮಾಯಣ ಮತ್ತೆ ಮಹಾಭಾರತದ ಟಾಪಿಕ್ಗಳು ಗೊತ್ತು ಅಷ್ಟೆ ಹ
ಐಹೊಳಿ ಗೊತ್ತಾ ನಿಮಗೆ
ಹಾ ಹೌದು ಹೌದು ಅದು ಕೋವಿಡ್ ಟೈಮ್ಸ್ ಅಲ್ಲಿ
ಹ್ಮ್ ಅಂದ್ರೆ ಬಹುತೇಕ ಪುಸ್ತಕಗಳು ಓದಿದಿರ ನೀವು ನಿಮ್ಮ ಏನಾಗುತ್ತೆ ಅಂತ ನನಗೊಂದು ಅರ್ಥ ಆಗುತ್ತೆ ಅನುಭವ ಸಿಗುತ್ತೆ ಮತ್ತೆ ಮನಸ್ಸಿಗ ಒಂಥರ ನೆಮ್ಮದಿ ಸಿಗುತ್ತೆ ಭೌತಿಕ ಪುಸ್ತಕಗಳು
ಆದ್ರೆ ನಾನು ನೀನು ಆತರ ಪುಸ್ತಕಗಳನ್ನೆಲ್ಲ ಓದಿಲ್ಲ ನಾನ್ ಬರೀ ಕಾದಂಬರಿಗಳಷ್ಟು ಓದೋದು ಕಥೆಗಳು ಕಾದಂಬರಿಗಳು ಅಂತವಷ್ಟೇನೆೇ ನಾನು ಓದಿರೋದು
ಅಂದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಆಧುನಿಕ ಯುಗಲ್ಲೆಲ್ಲಾ ಏನಾಗ್ತಿತ್ತು ಪುಸ್ತಕಗಳನ್ನ ತುಂಬಾ ಅವ್ರ ಭಾವನೆಗಳು ಬರ್ ಇದಿರೋದೆಲ್ಲ ಇದ್ ಮಾಡ್ತಿದ್ರು ಆದ್ರೆ ಈಗ ಬೇಗ ಕಮ್ಮಿ ಆಗೋಗಿದೆ ಯಾಕಂದ್ರೆ ಡಿಜಿಟಲ್ ಡಿಜಿಟಲ್ ಯುಗದ ಇದೆಯಲ್ಲ ಅದಕ್ಕೆ ಇಂಟರ್ನೆಟ್ ಮತ್ತೆ ಮೊಬೈಲ್ ಫೋನ್ಗಳಿಂದ
ಅದರಿಂದ ಯಾರೂ ಕೂಡ ಉುತ್ಪಸಗಳು ನಡಿಯದೆೇ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಎಲ್ಲಿ ಗ್ರಂಥಾಲಯಗಳು ಕೂಡ ಎಲ್ಲೋ ಒಂದೋ ಎರಡೋ ಇರುತ್ತೆ ಇವಾಗ ಎಥ ಸಿಟಿ ಆದನು ಕೂಡ ಗ್ರಂಥಾಲಯಗಳು ಕೂಡ ಸಿಗುವುದು ತುಂಬಾ ಕಷ್ಟ
ಹೌದೌದು ನಿನ್ ಮೇಲಿಂದ ನೀವು ಚೆನ್ನಾಗಿ ಪುಸ್ತಕಗಳನ್ನ ಓದಿ ನಾನು ಅದನ್ನ ಅಳ್ವಡಿಸಕೊಂತೀನಿ
ಹೌದು ಹೌದು ಆಯ್ತು ಆಯ್ತು ಓದಿ ಚನ್ನಾಗಿ ಹಾ ಸರಿ ಧನ್ಯವಾದದಲ್ಲಿ
ಧನ್ಯವಾದಗಳು